ಹೌದು
ಹಾ ಇನ್ನಿ ಮಾಡ್ರಕ್ಕ
ಹಾ ಆಯ್ತು ನಿಮ್ದು
ಹ್ಮ್ ನಮ್ದಾಯ್ತು ಯಾವರು ನಿಮ್ದು
ನಮ್ದು ಚಾಮರಾಜನಗರ್ ನಿಮ್ದು
ನಮ್ದು ಆ ಸೈಡ್ದೆ
ಹ ಹಾ
ನಮಂಗ ಅಲ್ಲೇ ಅಲ್ಲೇ ಪಕ್ಕಕ್ಕ ಕೊತ್ ನೋಡಿ ನ ಗ್ರಾಮ ನಮ್ದು
ಹಾ ಸರಿ ಸರಿ ಏನ್ ಮಾಡ್ತಿದ್ರಿ.
ನಮ್ದು ಹಸು ಮೇಹಸ್ತಿದ್ವಿ.
ಹಾ
ನಿಯಮ
ಕೂತಿದ್ದೀವಿ.
ಕೆಲ್ಸ ಏನಿಲ್ಲ ಅನಿ
ಹ ಹಾ ಏನಿಲ್ಲ
ನಗಡ್ತಿ ದ ಹ ವ್ಹಾ ಹಿಂಗ ಮಾತಾಡ್ಬೇಕು. ಈಗ ಒಂದ್ಸತನ ಮಾತಾಡ್ಸಕೊಡ್ತಿದೆ ಪುಣ ಐದ ಸತ್ ಮಾತಾಡಕ ಇದನ್ನೇ ಮಾತಾಡಿಯ
ಯಾನ್ ಮಾಡ್ ಾನ್ ಮಾತಡದು
ಯನಾರು ಮಾತಾಡು ಈಗ ಒ ಟಾಪಿಕ್ ತಾಗ ಮಾತಣ ಸರಿಯಾ
ಹ್ಮ ಏನ್ ಟಾಪಿ ತಕೊಳ್ಳಿ
ಈಗ ಒಂದ ಈಗ ಕಾಲೇಜ್ಗೆ ಹೋ್ತಿದೆ ಅಂತ
ಹಾ
ಒನ್ಸತ್ ಮಾಡ್ತ್ದ ರೀ ಆಕ್ ಬಿತಕ ಕಾಲೇಜ್ಗೆ ಹೋಗಿದ್ರ ಹೆಂಗ್ ಮಾಡಿದ್ರು ಪಾಟೆ
ಹ್ಮ್ ನಾನೇ ನಾನೇ ಕೇಳ್ತೀನಿ ನೀನೇ ಮಾತಾಡು
ಕೇಳ್ತಿನಿ ಏನರ ಒನ್ ಟಾಪಿಕ್ ತಗಮ್ಮ
ಹ ಸರಿ ಸರಿ ಈಗ ನಮ್ ಮಾತ ನಮ್ ಮಾತಾಡೋದೆಲ್ಲ ಅವರಿಗೆ ಕೆಲಸತ್ತ್
ಇಲ್ಲ ಅಲ್ಸ ಇದಾಯ್ತ ಅಷ್ಟ ಮಾತಾಡುವೆ ಅ ಸಾವಿರದ ಐದು ಐದ ತಾ
ಹಾ ಅದಕ್ಕೆ ರೋಜನ್ನ ಆಡ್ ಮಾಡೋ ತಡವನ್ಬಿಟ್ಟು ಹೆಂಗೆ ಆಡ್ ಮಾಡೋದು ಅಂತ ಕೇಳು ಅಂತ ಮಾಡ್ದಿ.
ಈಗ ನೀನು ನೀವ ಫೋನ್ ಮಾಡಿದ್ಯಾಲ್ವಾ
ಹಾ
ಹಂಗ ನೂರು ರೂಪಾಯಿನ ಬಂದ್ಂಗ ಎಂಬತ್ತು ರೂಪಾಯಿ ಬತ್ತಾ.
ನಿಂಗೆ ಎಂಬತ್ ಬತ್ತ ನಂಗ್ ನೂರ್ ಬತ್ತ.
ಹಾ ಅಲ್ಲಿ ಓದಲಿಲ್ವ ನೀನು
ಗೊತ್ತಾಯ್ತು ಓದ್ದಿ ಹ ನೀ ಹ ನಾ ಕಾಲ್ ನೀ ನನ್ಗ್ ಕಾಲ್ ಮಾಡದ್ರ ನಿನ್ಗ ನೂರ ಬರುತ್ತಾ ನಂಗ ಎಂಬತ್ ಬತ್ತ
ಹಾ
ಸರಿ ಸರಿ
ಹಂಗ ಹತ್ತು ನಿಮಿಷ ಮಾತಾಡ್ಲೇಬೇಕು ನಾವ್ ಮದ್ಯ ಒಂದ್ ಎಂಟು ನಿಮಿಷ ಏಳ ನಿಮಿಷ ಕಟ್ ಮಾಡ್ಬಿಟ್ರ ಅಷ್ಟು ಪರ್ಲ್ಲ ದುಡ್ಡು
ದುಡ್ಡೆ ಬರ್ವಾ ಎಲ್ಲ ಕಮ್ಮಿ ಬಂದ
ಕಮ್ಮಿ ನಾನಯ ಹದಿನಾರು ಕಾಲ್ ಮಾಡ್
ಹಾ
ಅ್ರಲ್ಲಿ ಹತ್ತು ಹತ್ತು ನಿಮಿಷ ಮಾತ್ ಇರದೆ ಏಳು ಎಂಟು ಅಷ್ಟ ಈಗ
ಹ ಅದು ಕರೆಕ್ಟಗಿ ಹ ಎಷ್ಟ ಎಷ್ಟು ಕೊಟ್ಟಿಡ್ತಾರ ಅಷ್ಟ ಕಂಪ್ಲೀಟ್ ಮಾಡ್ಬೇಕು
ಹ್ಮ್ ಹ್ಮ್ ಈಗ ಫಸ್ಟ್ ಆರನೆ ಈಗ ಆರನ ಅದಾನ ಈಗ ಅದಕ್ ದಿನೇಗ್ ಆರು
ಹಾಂ
ಆರ್ ಕಂಪ್ಲೀಟ್ ಮಾಡೀನಿ ನೆಕ್ಸ್ಟ್ ಇನ್ ಆರ್ ಬತ್ತಾ
ನೆಕ್ಟ್ ಮತ್ತೆ ಯಾರ್ ಬಂದ ಹಾ ಸರಿ ಸರಿ ಗಪ್ಪ
ಮಾತಾಡ್ಬೇಕು
ಹ್ಮ್ ಹ್ಮ್ ಸರಿ ನಾ ಏನ ಮಾಡೋದು. ತಿರಿಗಾರತ ಒನ್
ಓ ವಾಕಿಂಗ್ ಎಷ್ಟ ಮೇ ಕರಕ್ಸದು ಹ
ಸ್ಣಾಗಂ ಸಎಂ
ಹಂಗಯ ಯಾವ ಸ್ಪೋರ್ಟ್ಸ್ ಒಲಂಪಿಕ್ಸ್ ಆಡ್ಕ ಹೋಗ
ದಪ್ಪ ಅದ್ರ ಚೆಂಡಲ ಕೂಡ ಬಟ್ಟ ಈ ಕಡೆ ಚನ್ನ ಕನ್ಸ ಡೂಮಿ ಕಣ ಕಂತೀಿನಿ
ಕುಳ್ಳ ಅ ಸ್ಿಂಗ್ ಮಾಡುವ ಮೆಟ್ಲಿಗೆ ಇಟ್ಟಿದ್ರೆಂಗ ಮಾಡುವ
ಹ್ಮ್ ಆ
ಈ ಜ್ಞಾನಪಟ್ಟ ಬೆಳ ಕ ಬ ಒಸಾಗ ತತ್ಪ ಆದು ಕೈಲಿ ಮಾಡಸ್ಬೇಕು ಸ್ಲಿಪ ಇಂದ ಅವ್ರ ಅಪ್ಪನ ಕಂ ಕುಳ್ ಮೋಡಿ ಕಂಕ ಅಂತೆಲ್ಲ
ಅಯ ಯಾಕ ಸುಮಾರ ಗುದ್ದೆಗ ಅವ್ಳ ಚೆನ್ನಾಗ್ ಅವಳಕ್ ಅಂತಕ ಮೊದ್ಲು ಎತೆತೆಗಿ ಇದ್ದ ಸಡ್ದಪ್ಪ ಇದ್ದ ಆಮೇಲೆ ಈಗ್ ಚೆನ್ನಾಗ ಅವ್ಳ ಸಣ್ಣ ಕಾವಗಳಲ್ಲ
ಇನ್ನೊಂದಸು ರೈಟ್ ಬರ್
ಇನ್ನೊಂದ್ ಚೂರಾಗಿಟ್ ಆಬೇಕು ಅಷ್ಟಿಗೆ
ಕಡಿಕಯಲ ಹಾ ಆಚಾರ್ಯ ಕಡಿ ಕೊತ ಹಾ ಅಲ್ಲಿ ಬರದೆೇ ಹತ್ತುವರ ಆಗೋಯ್ತು
ಹ್ಮ
ಅಷ್ಟನೋ ಅಂಗಗೆ ಸುಲಿಿ ತಿೀರ್ ಬಲಾ
ಹ್ಮ
ಹ ಚಪ್ಪಳ ಆಕಣ ನೀ ಹಾ ಓದ ಮಾತನಿ ಹ
ಶೂ ಗ್ಯ ಆಾಕ್ವಾ
ಹ್ಮ ವಲ್ಲ್ಲ ಶು ಆಕಲಿ ಈಗ ನಾಯಏನ್ ಮಾಡ್ಲಿ ತ ಹ್ಮ್
ಕಡಿ ಗಿಡಿ ಕುಯ್ಯಕು ಹಯ್ತಿದೆ ಎಲ್ಲಾ ಬ್ಯಾಳ್ಕಿಲ್ ಕಡಿದಾವೇನ ಅಂತ
ಚಪ್ಪಲಿಕ ನಿನ್ನ ಕ್ದಗ ಚೂಚಿಡ್ತಾವ ಕತ್ಗ ಅಂತ
ಹ
ಹ ಅಪ್ಪ ತಂದ ಕೊಡ್ಬೇಕು ಅಲ್ಲಿ ಇಂಬತ್ತ ಟಿಪ್ಪ ಫೋನ್ ಇಷ್ಟ ಮಾಡಳ ಬಿದ್ದದಾ
ಹಾ
ಸಾಕ್ಸ್ ಸಾಕ್ಸ್ ಬತ್ತ ಒಂದ ಅಷ್ಟುದ್ದಗಟ್ಟ ಅದ ಅದು
ಹಾ ಅದೆಲ್ಲಿದ್ದು
ಅದು ಮಾವಕರಿತಲ್ಲ
ಹಾ ಕಥಿತ
ಹ ಮಾಾಮ ಐತಿ ಜೋತಿತಿ ಚೋರ
ಹಾ ಹಾ ಹ
ಮಾವಲಿ ಫ್ಯಾಕ್ಟ್ರ ಏ ಬಚಿತ್ತಲ್ಲ ಅದ
ಹ್ಮ
ಹದ ಹಸಸಿ ಹೊಡತ ಸುಂಬರ್ ಕಾ ಹೊಡಿತಾನ ಅೂ ಕಾಲಲ್ಲ ಇದು
ಹ್ಮ ಮಾಸ್ಕ್ ಮತ್ತೆ ಗ್ಲಾಸ್ ಕನ್ಗ ಗ್ಲಾಸ್ನು ತರ್ಬೇಕು
ಅದು ಬ ಪಾಡ
ಬಾಳ ಕಟ್
ಅಂತಾನಾ ಚಪ್ಲಿ ಹಾಕನ್ ಮಾತ್ರ ತಿರ್ಗಲಲ್ಲ
ಅದಕ್ಕ ಅಂತ ಟ್ರಾಸ್ ಕಂಗಿರೋದ್ ಬುಕ್ ಮಾಡ್ತೇನೆ ಹಾಕಪ್ಪ ಅಂದ್ರ
ಹ್ಮ್
ನನ್ ಏನ್ ಗಾರೆ ಕೆಲ್ಸಕ್ಕೆ
ಹ್ಮ್ ತಿರ್ಗಾದಕೇನು ಹ್ಮ್
ಚಪ್ಪಲಿ ಹಾಕಮಲ್ಲ ಇಲ್ಲಿ
ಹ್ಮ್ ಹಾಕೊಬೇಕು ಎಲ್ಲ ಕಾಲ್ ಹೊಡ್ಕೊಳ್ಳದೆೇ ಆಕಣಕ್ಕ ತಪ್ಪಲ್ ನೆಲ್ದಲ್ಲಿ ತಿರ್ಗಾಡದ್ರ ತಪ್ಪತ ಕುದ್ರ ಬಾಡಿ ಹೀಟ್ ಆಗಯ್ತ
ಏನ್ ಮಾಡ್ತಿದ್ರಿ
ನ್ ಮೇಲೆ ಕಸಮ್ ಕೂತಿದ್ದಿ ಈ ತಿಂಡ ಗಿಂಡಿ ತಿನ್ಕಂಡು ಉಪಯರಗ ಹಾಕ್ಬಿಟ್ಟವ
ಹ್ಮ್
ಕೂತಿದಿ ನಿಮ್ಮ್ ಭಾವ ಸಾಯಂಕಾಲಕ್ ಬತನಿ ಅಂತೂ
ಹೊಲಕ್ ಹೋಗ್ಬೇಕು ನಾಳೆಗೆ ನಿಮ್ಮ್ ಭಾವನಾ ಬರ್ತ್ಡೇ
ಹಾ
ಅದಕ್ಕ ಇರು ಇಲ್ಲಿಯ ಕೇಕ್ ಗಿಕ್ ಕಟ್ ಮಾಡವು ಸಾಸ ಮಲ್ಕೋ ಅದ್ರ ಕಟ್ ಮಾಡಕ ಆಗಲ್ಲ
ಹೂ
ಇರು ಅಂತದ್ರೆ ಅಂತದ್ರೆ ಹೇ ನನ್ ಯಾಕ್ ಬಾ ಅಕ್ಕ ಯಾವಕೇಕಂತನ
ನಾಳೆ ಕಟ್ ಮಾಡ್ಬಿಟ್ಟು ವಾಕ್ ಅಲ್ಲ ಆದ್ರೆ ಕಟ್ ಮಾಡಕ ಆಗಲ್ಲ ತರ್ಸಕೂ ಆಗಲ್ಲ
ಅಲ್ಲಿ ನಿಮ್ಗೂ ಇದೀವಲ್ಲ ಒಂತರ ಬೇಜಾರ ಅಲ್ಲಿ
ಹ್ಮ್ ಈಗ ಹಂಗೆಲ್ಲ ಆದಕ್ಕ ಬೇಜಾರು ಕಟ್ ಗಿಟ್ ಮಾಡದಂದ್ರ ಅದಕ್ಕೆ ಬ್ಯಾಡ ಅನ್ಕ ಕೂತಿದ್ನೋ
ಹ್ಮ್ ಈಗ ನೀಮ್ಮ್ ಭಾಗ ಅಂತ್ರ ಭಾಗ ಮಾಡಾಗ ನೀವು ಎಲ್ಲಿ ಇದಾರಿ
ಹೇ ಭಾಗ ಗೀಗ ಏನು ಮಾಡಿಲ್ಲ ಕವ ಸುಮ್ನೆ ಅವ್ರಗಂದ್ರು ಅಷ್ಟಿಯೇ
ಹಂಗಂದ್ ಬಿಡ್ತಾರ
ಹ್ಮ್ ಅಲ್ಲಿಯ ಹಾ ಅಟ್ಲಿಯ ಮಧ್ಯಕ್ಕೆ ಗೋಡೆ ಹಾಕೋ ಅಂತ ಅವ್ರು
ಹ್ಮ್ ಒಟ್ಟಿಗೆ ಇದ್ದು ಅದೇ ಚಂದ ತಕ ಇರ್ದ್ರಾಯ್ತು ಒಟ್ಟಿಗೆ ಇದ್ರಯ್ತು
ಕಿರ್ದಾಗೋಯ್ತ ಕೂಡ ಆಮೇಲೆ
ಹ್ಮ್ ಇಲ್ಲಾಂದ್ರೆ ನೀವು ಅಡಿಗೆ ಗಿಡಿಗೆ ಮಾಡ್ತಿರಲ್ಲಾ ಇಚಾರಿ ಹ್ಮ್ ಇಚಾರ ಒಂದ ಅಟ್ಟಿ ಆಚಾರ ಒಂದ ಅಟ್ಟಿ ಹಂಗ್ ಮಾಡ್ಕೋಬೇಕ್ ನೀವು ಹಂಗ ಅತ್ತಮ್ಮವನ ಏನ್ ಮಾಡೋದು
ಅತ್ತೆಮಾವ ನಮ್ಮ್ ಜೊತೆಗೆ ಇರಿ ಅಂದಿ ಅವ್ರಿಬ್ರು ಇರ್ಬಿಡ್ ಅಂತಂದ ಅವರು ನಾ ಯಾರ್ ಜೊತೆಗು ಇರಲ್ಲ ಅಂತಿದ್ರು
ಹೂ ಹಾಗೂ ಉಂಟಾ ಕಿರಿಯರ ಜೊತೆ ಇರ್ಬೇಕು ಏನಾದ್ರು ಕಿರಿಯಾವನಿಗೆ ತಾನೇ ಅಟ್ಟಿ
ಏನು ಇಲ್ಲ ಭಾಗ ಕೊಡ್ಲಬೇಕಲ್ಲ ಮೊದ್ಲು ಕನ್ಗೆ ಕಿರಿಯವ ಹಿರಿಯವ ಅಂತ ಇದ್ ಮಾಡಿದರ
ನಗಿರಿ ಅಂಗೆ ಮ
ನೀ ಅದಕ್ಕ ಸುಮ್ಮ ಜೋತ್ಗೆ ಮಾಡ್ಕೊಡೋಗಿ ಹಾಳೊ ದುಡ್ಡು ಮಾತ್ರ ನೀವು ಮಾಡಿ ಕಳೆಯನ್ ಕಣಂದ್ರೂಹಿಸದದೆ
ಹ್ಮ
ಯ ಯಾನು ಬೇಡ ಅಂತ ಇವರು ಈ ಐತಿಕ ಸಪ್ರೇಟ್ ಆಗದು ಮನೆ ಏನ್ ಮಾಡ ನೀಕರು ಕದಾ
ಹ್ಮ್
ಅನ್ಕಣ ಅನ್ಕಣ ಇದ್ ಮಾಡ್ದಕ್ಕ ನೀ ಕಟ್ಟಷ್ಟ ದುಡ್ಡು ಎಲ್ಲ ದುಡಾ
ಹ್ಮ
ನಮಗು ಒಂದ್ ಒಂದಲ್ಲ ಒಂದ ಏನಾರ ಒಂದ ಆಯ್ತಾನೆ ಅದ ದುಡ್ಡು ಉಳಿಸ ಏನ್ ಮಾಡಮ್
ಮಾಡಕ್ಕ ಆಗಲ್ಲ ಇನ್ನೊಂದು ವರ್ಷ ಇನ್ನೊಂದು ಎರಡ್ ಮೂರ್ ವರ್ಷ ಗಟ
ಇನ್ನೊಂದ್ ವರ್ಷರು ಬೇಕು ದುಡ್ಡು ಉಳಿಸ್ತೀವಿ ಅಂದ್ರೆ ಎಲ್ಲಾನು ಉಳಿಸಬಿಟ್ಟು ಒಂದ್ಟ್ಟಿ ಕರ್ತವಿ ಅ್ರ ಸುಮ್ನೆ ಅದ್ದ ಒಂದಟ್ಟಿಗೆ ಒಂದಾಯ ಒಂದ ಇವತ್ತು ಇತ್ ಲಕ್ಷಸ ಆಯತ ಇತ್ಲಯ ನಾವ ಹ
ನಾ ದಿವ ಸುಮಾರಾಗ ಬಂದ
ಹ್ಮ ಹಾಲುಂದು ದುಡ್ಡ್ ಭತ್ತಾ ಏನ್ ನಲ್ವತ್ತ ಆಕ್ತರಾ
ತನ ಆ ದೋಡುುವ
ಏ್ ಈಗಗ ಮಾಮೂಲಿ ಅಟ್ಟೆವ್ರಗೆ ಕೊಡ್ತಿದ್ದು ನಾವ ನ್ ತಕತಿರ್ನಿಲ್ಲ
ಅದಕ್ಕೆ ನೀವು ತಾನೆ ಮಾಡಿತು
ನಾವವು ಮಾಡಿದ್ರು ವಿ ನಮ್ಗೆ ಕೊಟರುೂಡ ಅಟ್ಟೆ ಅವ್ರಿಗೆ
ಹ್ಮ ಅವರು ಯತ್ಕರ ಬಳಸ
ಅವ್್ರ ಬಳ್ಸ್ಕತಿದ್ರು ಅಷ್ಟಿಗೆ ನಮ್ಗ ವಾ ಗ ಬರ ಏನಾರ್ರು ಕರ್ಚಿಗರ್ಸಗ ಏನಾರರು ಬೇಕಾದ್ರ
ಹ ಅಂಗ್ರ ಬಾಯ ಬಾಯ ಬಹಸ ಮಸ ದವಿಟ ಒನ್ ಅವರ್ ಆದ ಸು ಮ ಸುತ್ತಪ್ಪ ಬೆಳಿಯೋದು
ಇಬ್ರು ಮಾಡ್ತಾರ ಬಾವನು ಮಾಡ್ತಾರ ಹ್ಮ್ ಅವ್ರು ಮಾಡ್ತಾರ ಅವ್ರು ಹಾ
ಒಟ್ಟಿಯ
ಇಬರು ಒಟ್ಟಿಗೆ ಮಾಡದು್ ಈಗ್ಲ ಬಿೀ
ಹ್ಮ
ಪೈಪ್ಪ ಎತ್ಕೊಂಡ ಆಲ್ಗರಿ ಬೇಕಾದ್ರೆ ಇಬ್ಬರು ಜೊತೆಗೆ ಕರ್ಕತಾರ ಹ ಅವಳಲ್ದದಕ ಇವ್ರ ನೋಡ್ಕೊತಾರ ಅದಾ
ಸೊ ಎಷ್ಟೋ ಎಂಟಿದ್ದಾವಣ್ಣ
ಹ ಹದ್ನೈದ ರಾಸ ಒ ಕಡೆ
ಹಾ ಹದ್ಿನೈದು ಕಾರಿ ಬೇಕಳ ಅ್ಯವು
ಹ್ಮ್ ನಾಕ ರುಣ ಹವ ಏಳ ಕಟ್ಸ ನ ಅವವ
ಒಂದು ಹದ್ ಹದ್ನೈದು ಲೀಟರ್ ಒ್ ಐದ್ಐದು ಲೀಟರ್ ಕರೆದವ ಐ್ ವಾರ
ಹ್ಮ್ ನಮ್ದ ದೊಡ್ಡಸನ ಎಂಟು ಲೀಟರ್ ಕರಿತ್ತಾ ಎಂಟು ಒಂಬತ್ತು ಹತ್ತು ಲೀಟರ್
ಹತ್ತು ನಿಮಿಷ ಆಯ್ತು ಈಗ ಪುಣ ಅಲ್ಲ ಕಟ್ ಮಾಡ್ದದಗ ನೀನು ರೆಫ್ರನ್ಸ್ ತೋರ್ಸುತ್ತ ಯಾವ ರೀತಿ ಮಾತಾಡಿದ್ರಿ
ಹ್ಮ
ಕನ್ನಡ ಬಳಸ್ರಿ ಕನ್ನಡ ಯೂಸ್ ಮಾಡವಿ
ಹ್ಮ
ನ ಇಬ್ರು ಫಿಫ್ಟಿ ಫಿಫ್ಟಿ ಮಾತಾಡ ನೀವಿ
ಹಾಂ
ಆ ರೀತಿ ತೋಸುತ್ತತ್ತ ಅದನ್ನನೆಲ್ಲ ಕೊಡು ಆಮೇಲೆ ಬ್ಯಾಡ್ ವರ್ಷ ಯೂಸ್ ಮಾಡಿದ್ರ ಕೇಳುತ್ತಾ
ಹಾ
ನಾನು ಇಲ್ಲ ಆಮೇಲೆ ರಾಜಕೀಯ ಧರ್ಮ ಅದ ಯದ್ರರು ಮಾತ್ರರೆ ಅ ಕೇಳುತ್ತ
ಹಾ
ಅದ ಯಾವತ್ಕ ಒಂದ್ ಕೊಟ್ಬಿಟ್ಟು ಸುಮ್ಮ ಪೆ ಮಾಡು
ಹ ಸರಿ ತಕ್ಕ ಮಾಡ್ತನಿ
ಹ್ಮ ಮಾಡಂಗ ಕಟ್ ಮಾಡ್ಬ
ಹ
ಹಂಗಂದೆಲ್ಲ